ಹಲೋ
ಹಲೋ
ಹಾ ಹಲೂ ರೀ ಸರ್
ಹಾ ಹಲೋ
ಸರ್ಪ ಆಯ್ತಾ
ಹಾ ಆಯ್ತುನೆಸರ್ ನಿಮ್ದು
ಹಾ ನಮ್ದು ಈಗ ಅಷ್ಟೇ ಆಯ್ತು
ಹ್ಮ್ ಸರಿ ಮತ್ ಏನ್ ಮಾಡ್ದಿದ್ದೀರಾ
ಏನಿಲ್ಲ ಸರ್ ಈಗ ಓಟ ಆಗದೆ ಓಟ ಆಗಾನ ಸ್ವಲ್ಪ ಅಪ್ಪ ವಾಕಿಂಗ್ ಮಾಡಿ
ಹ್ಮ್ ಸರ್
ಮಕ್ಕಳೋದ
ಹೌದಾ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಮತ್ತೆನ್ನು ನಡೀತಾ ಇದೆ ನಿಮ್ದು ಏನಿಲ್ಲ
ಏನ್ ಇಲ್ ನೋಡಸರ್ ಆರಾಮ್ ಜೀವನ ಅದ
ಹಾ ಸರಿ ಏನ್ ಜಾಬ್ ಮಾಡ್ತೀರಾ ಏನ್ ಸ್ಟೂಡೆಂಟ್ ಇರಾ
ಜಾಬ್ ಮಾಡ್ತೀನಿ ತರ ಆದ್ರೆ ನಮ್ಮ ಆಫೀಸ್ ಓನರ್ ಆನಲ್ಲ
ಹಾ ಹಾ ಸ
ಹ ಬಾಳ ನಮಗ್ ಟಾರ್ಚರ್ ಕೊಡ್ತಾನ ಅದಕ್ಕೆ ಯ ಹ ಸರ್ ನಮ್ಮನ್ನರ್ ಆಫ ಆಫೀಸ್ ಓನರ್ ಜ ಅನಲ್ಲ ನಮ್ಮ ಬಾಸ್ ಹಾ ಅದಕ್ಕೆ ಏನು ಉಪಾಯ ನು ಮಾಡ್ಬೇಕು ಅವನಿಗೆ ಇದು ಮಾಡ್ಬೇಕಂದಾರಲ್ಲ ಸ್ವಲ್ಪ ಯೋಜನೆ ಕೋಟೆ ನಮಗೆ
ಏನಿಲ್ಲ ಸರ್ ನಿಮ್ ಓನಲ್ ಗೂಡ ಚಲವರುಬೇಕಗ್ ನೀವು ಹ್ಮ್
ಅದು ಮನ್ಷಿಗಾದ್ರಿ ಒ
ಅದು ಅವಂದ ಮನ ಇದು ಬೆದಳು ಇದು ಇಲ್ಲಿಕ್ಕಂದ್ರೆ ನಾವ್ ಏನ್ ಮಾಡ ಬರಲ್ಲ ಸರ್ ಅದು
ಹಾ ಆಸಾಮ ನನಗ ಬಾಳ ತೊಂದ್ರ ಕೊಡ್ತಾನ ಅಂದ್ರೆ ಯಾವಾಗರವೊಮ್ಮಿ ಯಾಗಾರಮ್ಮಿ
ಹೌದೌದು ಕರೆಕ್ಟ್ ಹೌದದು ಹೌದೌದು ಸರ ಟೋಾರ್ಚರ್ ಹ್ಮ್ ಮತ್ತೆ
ಇದೇ ಮಾಡ್ಬೇಕ ಏನ್ ಮಾಡ್ಬೇಕಂತ ನಮಗ ತಲಗಸುದ ಿಲ್ಲ ಈಗ ತಳಿಸುದಿಲ್ಲ ನಾವು
ಹ ಹಾ ಹೌದೌದ್ ಕರೆಕ್ಟ್ ಸರ್ ನೀವ್ ಹೇಳ್ತಿದ್ದವು ನಿಮ್ದ್ ಏನ್ ನಡೀತಾ ಇದೆ ಲೈಫ್ ಒಳಗ ಅದು ಹೇಳ್ತಿದ್ದೀರಾ ನೋಡಿ ಸರ್ ನಿಮ್ಗೆ ಏನಪ್ಪಾ ಅಂದ್ರೆ ನಿಮ್ ಓ ರ್ ಗೂಡ ನಿಮ್ ಸಂಬಂಧಗಳು ಚಲೋ ಇಟ್ಕೋ್ರಿ ಸರ್ ಇಟ್ರನು ಹಂಗೆ ಮಾಡ್ತಾರ ಇನ್ಸರ್ ಅವ್ರಗೂ ಚಲೋ ಇರೋದು ಮಾತಾಡೋದು
ಅದು ಒಮ್ಮಲ್ ಒಮ್ಮಲ್ಗೆ ಅವ್ನಿಗೆ ಬಿ ಪಿ ಹೆಚ್ಚಿಗೆ ಬರ್ತದ ಅವನಿಗೆ
ಹೌದ್ಸರ ಅವ್ರದ್ದ ಫ ಮೆಡಿಕಲ್ ಪ್ರಾಬ್ಲಮ್ ಇ ಹಂಗಂದ್ರೆ
ಇಲ್ಲ ಇದೇ ಇದೇ ಸರ್ ಅವರು ಮತ್ತ ಅವರು ದಿನ ಟ್ಯಾಬ್ಲೆಟ್ ತಗೊಂಡೆ ಮುಕ್ಕಕೊತಾರ
ಹ್ಮ್ ಮತ್ತ ಹಂಗಂದ್ರ ಸರ್ ಏನ್ ಮಾಡ್ಬೇಡಿ ನಿಮ್ಗ ಜಾಬ್ ಚಲೋ ಅನ್ಸ್ರ ಮಾಡಿ ಇಲ್ಲಿ ಅಂದ್ರೆ ನಿಮ್ದೇ ಆದಂತ ಒಂದು ಓನ್ ಮಾಡಿ ಸರ್ ಬೇರೆ ಬ ಜುಡ ಕೆತ್ತ ಬೇರೆ ಹೌದೌದು ಕರೆಕ್ಟ್ ಬೇರೆ ಅವ್ರ ಬರ್ಲಿ ದುಡಕಿತ್ತ ನೀವೇ ಬೇರೆದವ್ರರಿಗೆ ದುಡಸ್ಕೋ್ರಿ ಸರ್ ಹಂಗ್ ಮಾಡಿ ನಿಮ್ದ ಆದ ಒಂದು ಓನ್ ಏನಾರ ಮಾಡಿ ನೀವೇ ಓನರ್ ಆಗಿರಿ
ಎಸ್ ಎಸ್ ರೈಟ್ನ್ ಸರ್
ಅಂತದ ಏನೇನು ಮಾಡ ನಿಮ್ಗ ಕೆಲ್ ಹೌದೌದು ಹೌದೌದು ಕರೆಕ್ಟ್ ಸರ್ ಹೇಳತಿದ್ದು ಏನಪ್ಪಾ ಅಂದ್ರೆ ನಿಮ್ ಕೆಲ್ಸ ಮಾಡ್ಲಕ್ ಆಗಲ್ಲ ಅಂದ್ರೆ ನಿಮ್ದೇ ಆದಂತ ಒಂದು ಏನಾರ ಮಾಡಿ
ಹ
ಹ
ಏನ್ ಮಾಡ್ಬೇಕು ಯಾಕ ಪ್ಪ ಅಂದಾಗ ನಂಬಲ್ಲಿ ಅಮೌಂಟ್ನು ಅಷ್ಟ ಇಲ್ಲ ನಮಗೆ ಮಾಹಿತಿನೂ ಇಲ್ಲ
ಈಗ ನೋಡಿ ಸರ್ ನೀವು್ ಎಲ್ಲಿ ಹೋದ್ರೂನು ಅಮೌಂಟ್್ದ ಬಹಳ ಅವಶ್ಯಕತೆ ಇದೆ ನೀವು ಏನ್ರ ಸಣ್ಣ ಪ್ಪ ಸಣ್ಣದು ಬಿಸ್ನೆಸ್ ಮಾಡ್ಬೇಕಂದ್ರೆ ನಿಮ್ಗೆ ಗಮೆಂಟ್ ಅವಶ್ಯಕತೆ ಇದೆ
ಹೌದು ಸರ್ ಹ
ನೀವು ಒಳ್ಳೆ ಬಿಸ್ನೆಸ್ ಮಾಡ್ಬೇಕು ನಿಮ್ದೇ ಆದಂದ ಒಂದು ಹೆಸರು ತರಬೇಕು ಅಂದಕಸಿ ನೀವು್ ರೊಕ್ಕ ಚಲೋ ೊಳಿಸ್ಬೇಕಂದ್ರೆ ಸರ್ ನಿಮ್ ಬಲ್ಲಿ ಮ ಮೊದಲ್ ರೊಕ್ಕ ನಿಮ್ಗೆ ಎದರಲ್ಲಿ ಇಂಟ್ರೆಸ್ಟ್ ಇದೆ ಸರ್ ಬಿಸ್ನೆಸ್ ಅಂದ್ರೆ
ಸರ್ ನಾವು ಅನ್ಎಜುಕೇಟೆಡ್ ಹ
ಹ್ಮ್ ಹೌದು
ಹಾ ಏನಿದ್ದ್ೂ ನಡೀತದು ಅಂದ್ರೆ ಓದದು ಹ್ಮ್
ಹ ಓದದ್ ಬಿಟ್ಕಿಸಿ ಏನಾರ ಇದು ಮಾಡ್ಬೇಕು ನೀವು
ನಾವವು ದುಡಿತೀವ್ರಿ ಯಾಕ ಬಂದ್ರ ಶಕ್ತಿ ಆದ್ರಿ ನಂಬಲ್ಲಿ ದದುಡದು
ಹೌದೌದೌದು ಸರ ಇವತ್ಿದ್ದೀರಿ ಏನ ನೀವು ನೋಡ ಏ ನಿಮ್ಗೆ ಯಾವ್ದಾರ ನಡತದ ಏನಾರ ಮತ್ ಬೇರೆನು ಮಾಡ್ಬೇಕಂದ ರಾ ಏನ್ ನಿಮ್ದ್ ಏನಾರ ಮನಸ್ಸನಾಗಿದ್ಯಾ ಏನಾರ
ನಂಬಲ್ಲಿ ಏನು ಕುತ್ತಲ್ಲಿ ಕುತ್ತಲ್ಲಿ ನಳದಾಗ ಒಂದ್ ಬಿಸ್ನೆಸ್ ಮಾಡ್ಬೇಕಂತ ಕಷಿ ಒಂದು ನಮ್ಮ ಆಸೆ
ಹೌದು ಕರೆಕ್ಟ್ ನೀವ ಹೇಳ್ತಿದ್ದು ನೋಡಿ ಮದಲೇ ಸ್ಟಾರ್ಟಿಂಗ್ ನಿಿಂದ ಮತ್ತೆ ನೆದ ಒಳೊಳ ಕುತ್ ಕಿಸಿಿ ವಸ ಒಳಗ್ ಕುೂಂತ ನಿಮಗೆ ರೊಕ್ಕ ಬರಲ್ಲ ನೀವು ನಿಮ್ದಾದಂತ ಬಿಸ್ನೆೆಸ್ಗೆ ಶ್ರಮ ಪಡ್ಬೇಕಾಗ್ತದೆ ಆದದು ಮ ಅವಾಗ ನೀವು್ ಶ್ರಮ ಅಲ್ಲಿ ಸಕ್ಸಸ್ ಐತ್ ಅಂದ್ರೆ ಸರ್ ನಿಮ್ಗೆ ಏನಪ್ಪಾ ಅಂದ್ರೆ ಒಂದು ಕುರ್ಚಿ ಮ್ಯಾಗಿ ನೀವು ನೆರ ಒಳಗ ಕುಂದರ್ರಿ ಎಸಿ ಒಳಗ ಕುರ್ರಿ ಕುತ್ಕ ಇಷ್ಟಿ ನೀವು ಬೇರೆದವ್ರಿಗೆ ಕೆಲ್ಸ ಹಿ ಕುಂತಲ್ಲಿ ರೊಕ್ಕಗೊಗಳಿಸಬಹುದು
ಹ್ಮ
ಹ್ಮ್ ಹಂಗಿದೆ ಸರ್ ಬಿಸ್ನೆಸ್ ಅಂದ್ರೆ
ದಾಸ
ಹ್ಮ್ ಈಗ್ ನೋಡಿ ಸರ್ ಬಿಸ್ನೆಸ್ ಬಾಳ್ ತರದ ಇವೆ ನೀವ್ ಏನದ ಮತ್ತತ್ ಯಾವ್ದಾರ ಅಂಗಡಿ ಹಾಕ್ಬ ಆಾಕ್ತೀರಾ ಏನ್ ಸಲೂನ್ ಟೀ ಹಕ್ತೀರಾ ಮತ್ತೇನಪ್ಪಾ ಅಂದ್ರೆ ಮೆಡಿಕಲ್ಸ್ ಆಕ್ತೀರಾ ಮತ್ತೆ ಟ್ರಾನ್ಸ್ಪೋರ್ಟ್ಸ್ ಏನಾರ ಮಾಡ್ತೀರಾ ಮತ್ ನ್ ಫಾರ್ಮ್ ಹೌಸ್ ಆಗ್ತೀರಾ ನಿಮ್ಗೆ ಏನ್ ಏನ್ ಕನ್ಸ್ಟ್ರಕ್ಷನ್ ಫೀಲ್ಡ್ ಒಳಗ ಹೋತೀರಾ ನೀವು ಮೆಡಿಕಲ್ ಫೀಲ್ಡ್ ಒಳಗ ಹದ್ೀರಾ ಮೆಕ್ಯಾನಿಕಲ್ ಫೀಲ್ಡ್ ಒಳಗ ಹೋಗ್ತೀರಾ ಏನ್ ನಿಮ್ದ ಆಸೆ ಏನಿದೆ ಸರ್
ಆಸೆ ನೋಡ್ರಿ ಯಾವದರ ಒಂದ್ಿರ್ಲಕ್ಕ ಕುತ್ತಲ್ಲಿ ನೆಳದಾಗಿರ್ಬೇಕುಂತ ಹೌದಾರ ಹ್ಮ್ ಯಾವಾರೇ ೀಲ್ಡ್ ಆಲ್ಲಿ ಯಾವಾರ ೀಲ್ಡ್ ಆಲಿ
ಈಗ ಏನಪ್ಪ ನಿಮ್ದೇ ಆದಂತ ಒಂದು ಓನ್ ಬ್ರ್ಯಾಂಡ್ ತೆಗಿಬೇಕು ಎಂದ ಆದಂತ ಯಾವ್ದಾರ ಈಗ ಕಂಪನಿಗಳು ಇರ್ತವೆ ಅಂತ ನಿಮ್ದು ಏನಾದಾರ ಮಾಡ್ಬೇಕಂತ ಮನಸ್ಸ ನಾರಲ್ ಸಿಂಗ
ಅಷ್ಟು ಮಾಹಿತಿ ಇಲ್ಲ ಸರ್ ಅಷ್ಟ
ಇಲ್ಲ ಕರೆಕ್ಟು
ಅಷ್ಟ್ ಮಾಹಿತಿ ಇಲ್ಲ ನಾವಂತ ಮಾಡ್ಬೇಕಂತ ಅ ಐಡಿಯಾ ನ ಬರಿ ಇರು ಹ್ಮ್
ಹ್ಮ್ ಈಗ ನೋಡಿ ನೀವು್ ಇರೋದ ಎಲ್ಲಿ ಸರ್ ಸಿಟಿ ಒಳಗಿರ್ತೀ ೀರಾ ಏನ ಹಳ್ಳಿ ಒಳಗ ಇರ್ತೀರಾ ನೀವು ಸಿ ಸಿಟಿ ಒಳಗೆ ಸಿಟಿ ಒಳಗ ಇರ್ತೀರಾ ಏನ್ ಹಳ್ಳಿ ಒಳಗ ಇರ್ತೀರಾ ನೀವು ಹಳ್ಳಿ ಹಳ್ಳಿ ಅಂದ್ರೆ ನೋಡಿ ನೀ ಯಾವ್ದ ಅ ಒಂದು ಫಾರ್ಮ್ ಹೌಸ್ ಮಾಡ್ಬಹದು ಮತ್ತೇನಪ್ಪಾ ಅಂದ್ರೆ ನಿಮ್ದೇ ಆದಂತ ಒಂದು ಏನಾರ ಬ್ರ್ಯಾಂಡಿಂಗ್ು ಮಾಡ್ಬೋದು ಏನಪ್ಪಾ ಅಂದ್ರೆ ವಾಟರ್ ಬಾಟಲ್ ಬ್ರ್ಯಾಂಡ್ ಇದೆ ಮ ಯಾವ್ದರು ಒಂದು ಮಾಡ್ಬೋದು ಕೋಲ್ಡ್ ಡ್ರಿಂಕ್ಸ್ ಇದೆ ನಿಮ್ದೇ ಆದಂತ ಒಂದು ಓನ್ ಬ್ರ್ಯಾಂಡ್ ತೆಗಿಬಹುದು
ಹ್ಮ್
ಹಾ ಹಂಗ್ ಮಾಡ್ಬೋದು ಮಾಡಗೀಸ ಏನಪ್ಪಾ ಅಂದ್ರೆ ನಿಮ್ಗೆ ಒಳ್ಳೇ ಆದಂತ ಒಂದು ಅಲ್ಲಿ ಕಷ್ಟ ಪಟ್ರೆ ನಿಮ್ಗೂ ಒಳ್ಳಿ ಸಕ್ಸಸ್ ಸಿಗತುತ್ತದೆ ಮುಂದೆ
ಹ್ಮ್ ಹ್ಮ್ ಹ್ಮ್ ಹ್ಮ್
ಮತ್ತ್ ಹಳ್ಳಿ ಒಳಗೆ ಯಾವ್ದ್ ನಡೀತದ ಅಂದ್ರೆ ಫಾರ್ಮಿಂಗ್ ಮಾಡ್ಬೋದು ಯಾವ್ದಾರ ಒಂದು ಫಾರ್ಮ್ ಹೌಸ್ ಹಾಕ್ರಿ ಮತ್ ಇಲಿಕಂದ್ರೆ ಹೊಲ್ದಾಗ ಕೆಲ್ಸ ಮಾಡ್ರಿ ಹ್ಮ್ ನೀವು ಹಳ್ಳಿಯ ಒಳಗೆ ಇರ್ತಿೀವಿ ನಾವು ಸಿಟಿ ಒಳಗೆ ಬರಲ್ಲ ಹಳ್ಳಿದಾಗೆ ನಮ್ಮ ಚಲೋ ಅನಿಸ್ತದ ಅಂದ್ರೆ ಹೊಲ ಮಾಡಿ ಹೊಲ ಮಾಡಕ ಶ ಏನಪ್ಪ ಅಂದ್ರೆ ಅಲ್ಲಿನ ಸ್ವಲ್ಪ ಶ್ರಮ ಪಡ್ಬೇಕಾಗತದೆ ಅಂದ್ರೆ ರೊಕ್ಕಾನು ಅಲ್ಲಿ ಜಾಸ್ತಿ ಬರ್ತದೆ ಸರ್ೇನ ಇಲ್ಲ ಅಗ್ರಿಕಲ್ಚರ್ ಫೀಲ್ಡ್ ಒಳಗೆ
ಹ್ಮ
ಹ್ಮ್ ನಿಮ್ದೇನು ಹೊಲ ಮಾಡೋದ ಆಸೆ ಅದ ಮತ್ತೆ ಏನಾದ್ರರು ಬೇರೆ ಮಾಡೋದ್ಸೆದು
ಇಲ್ಲ ಸರ್ ಮಾಡ್ಬೇಕಂತ ಕೆಷಂದಲ್ಲ ಬಟ್ ಜಗ ಇಲ್ಲ ಫಾರ್ಮ್ ಹೌಸ್ ಮಾಡ್ಲಕ್ಕ ಆಸೆ ಅಂತರ್ನು ಅ ಕುರಿ ಮಾಡ್ಬೇಕು ಕೋಳಿ ಮಾಡ್ಬೇಕು
ಹೌದ ಹೌದು ಒಳ್ಳೆ ಬಿಸ್ನೆಸ್ ಅದ್ರೆ ನಿಮ್ದೇ ಆದ ಅಂತ ಒಂದು ಅಲ್ಲಿ ಜಾಗ ಇರಬೇಕು ಯಾರ್ದು ಬಾಡಿಗೆ ಇರಬಾರ್ದು ಯಾಕಂದ್ರೆ ಬಾಡಿಗೆ ತಗೊಂಡ್ರಿ ಅಂತ ಕೋರಿ ನಿಮ್ಗೆ ಪ್ರಾಫಿಟ್ ಜಾಸ್ತಿ ಉಳಲ್ಲ
ಹ್ಮ್ ಅದೇ ಜಗಾನೂ ಇಲ್ರ ನಾವ್ ಯಾಕಪ್ಪ ಅಂದ್ರ ಬಡವ್ರಸರ್
ಹೌದೌದ್ ಮಾತ್ರಲ್ಲ ಕೊಲಗತೀನಿ ನೋಡಿ ಈಗ ನಿಮ್ದೇ ಜಾಗ ಇಲಿಕ್ಕಂದ್ರೆ ನಿಮ್ದ ಸ್ವಲ್ಪ ಏನಪ್ಪಾ ಅಂದ್ರೆ ನೀ ಬೇರೆ ದೋರ್ದ ಜಾಗ ಬಾಡಿಗೆ ತಗೊಂಡ್ನು ಸ್ವಲ್ಪ ಸ್ಟ ಸ್ಟಾರ್ಟಿಂಗ್ ದಿನ ನಿಮ್ ಪ್ರಾಫಿಟ್ ಉಳಿಯಲ್ ನೋಡಿ ಸರ್ ಹಂಗಿ ಇರುತ್ತದೆ ಆ ಬಿಸ್ನೆಸ್ ಅಪ್ಪ ಅಂದ್ರೆ ಯಾಕಂದ್ರೆ ನಿಮ್ಗೆ ರೆಂಟ್ ತೆಗಿಬೇಕಾಗ್ತದೆ ಇನ್ವೆಸ್್ಮೆಂಟ್ ಮಾಡ್ಬೇಕಾಗ್ತದೆ ಕೋಳಿ ತರಬೇಕು ಅದ್ರ ಶೆಡ್ ರೆಡಿ ಮಾಡ್ಬೇಕು ಅದ್ರ ಆಹಾರ ಾರ ತರಬೇಕು ಆದ್ರೆ ಏನೇನ್ ಬೇಕಾಗಿರ್ತವೆ ಎಲ್ಲಾ ತರಬೇಕು
ಸರ್ ಸರ್ ಒಂದು ಒ ನಮ ನಮ್ ಫ್ರೆಂಡ್ ಸರ್ಕಲ್ದಾಗ ಒಂದು್ ಊರ್ ಐತಿ ಕಾಚಾಪುರ್ ಅಂತ ಅಲ್ಲಿ ಹ್ಮ ಅಲ್ಲಿ ಒಂದು ಸೆಡ್ ಫಾರ್ಮ್ ಹೌಸ್ ಒಂದು ರೆಡಿ ಇದೆ ಈಗ ಎಲ್ಲಾ ಏಟು ಏಟು ಜಡ್ ಎಲ್ಲಾ ರೆಡಿ ಇದೆ ಆದ್ರ ಅಲ್ಲಿ ಹಾ ಅಲ್ಲಿ ಮರಿಗಳು ಇಲ್ಲ ಈಗ
ಹ್ಮ್
ಹ್ಮ ಮರಿಗಳು ಇಲ್ಲ ಅವ್ರು ಏನಂತಿದ್ದಾರೆ ನಾವನು ಮರಿ ಮಾಡ್ತೀನಿ ನ ನಾ ಒಬ್ಬನಿಗೆ ದೀಡ್ ಲಕ್ಷ ಪೇಮೆಂಟ್ನು ಕೊಡ್ತಿದ್ದೀನಿ ಅವ ಬಂದ್ ಕಿಸಿ ನಂಬೆಲ್ಲಿ ಮಾಡ್ಬೇಕು ಒಂದ್ ಕಶಿ ಒಂದು ಮಾತು ಅವ ನಮ ದೋಸ್ತ್ ಅಲ್ಲ ಆಗತ್ತಿನ ಇ ನಾ ನನ್ ನಂದ ತಲಯಾಗ ಏನ್ ಬರ್ಲಕ್ ಇತಿತಿಂತರ
ಹ್ಮ
ನಾನೇ ಅದು ಸೆಡ್ ಬಾಡ್ಗ ತಗಂದ ಕಿಸಿ ನಾ ಮಾಡಿದ್ರ ಹೆಂಗ್ ಆತ್ತರ್ಸಲ್ಲದು ಹನ್
ಹೌದು ಒಳ್ಳೇದಾಗ್ತದೆ ಏನಿಲ್ಲ ಆದ್ರೂ ಅಲ್ಲಿ ಜಾಸ್ತಿ ಕಷ್ಟ ಪಡೋದಿಲ್ಲ
ಆದ್ರೆ ಸರ್ ಆ ಹೊಲಗಳು ಹೊಲ್ಗಗಳು ಅಹ ಬಹಳ ಒಳಗ ಒಳಗಾದ ಸರ್ ಅದು
ಹೌದೌದು ಯಾರು ಬಂದ್ರರು ಬಸ್ಿಲ್ಲ ೇರಿಲ್ಲ ಹ್ಮ್ ಅಂತಲ್ಲಿ ನೋಡಿ ಅಂತಲ್ಲಿ ಮಾಡ್ಬಾರ್ದಿ ಯಕ ಅಂದ್ರೆ ಬೇರೆ ಇಬವರು ಬೇರೆ ಊ ಕಷಿ ಹ ಕಷಿ ಮಾಡ್ರ ಏನ ಆದುದು
ಹೌದೌದು ಸ
ನಿಮ್ದೇ ಊರ್ ಇರ್ತಂದ್ರೆಗ ಸ್ವಂತತ್ ಊರ್ ಇರ್ತದೆ ನಿಮ
ಸಂತ ಊರ ಅಂದ್ರ ನಮ್ಮ್ ಊರಾಗ ಚಾಡಿ ಚೂಡಿ ಮಂಗ್ಳ ಮಂದಿ ಬಾಳ ಅಸ
ಹ್ಮ್
ಅನ್ಿಕ ಮಾಡ್ಲಕ್ ಕೊಡಲ್ರರಿ ಸರ್ ಯಾರು ಮಾಡಿದ್ನು ಕಾಲ್ ಕಾಲ್ ತ ಕಾಲ್ ಹಿಡ್ದ ಬಿಸಿ ತಳಗ್ ಜಗೀತಾರ
ಹೌದೌ ಕರೆಕ್ಟ್ ಇದೆ ಸರ್ ಮತ್ ನಿಮ್ದ ಏನಪ್ಪಾ ಅಂದ್ರ ನಾವ್ ಏನೇನ್ ಮಾಡ್ಲಿ ಊರಾಗ ಮಾಡ್ಬಾರಡ್ದಂತ ನಿಮ್ ಆಶೆ ಂತ ಅವೌದಿಲ್ಲ ನೋಡಿ ಈಗ ನೋಡ್ರಿಪ್ಪಾ ಅದು ಏನು ನಂಬ್ಯಾಡ್ದಿ ನೀವು ಏನು ನಂಬಿಕೇಶನ್ ನೀವ್ ಶ್ರಮ ಎಷ್ಟ ಪಡ್ತೀರಾ ಅಷ್ಟ್ ನಿಮ್ಗೆ ಏನಪ್ಪಾ ಅಂದ್ರೆ ಫಲ ಸಿಗ್ತದೆ ನೀ್ ಮಹನತ್ ಮಾಡ್ರಿ ಅದು ಮಾ ಇರ್ತಾರೆ ನೋಡಪಾ ನೀವು್ ಒಳ್ಳೇದ ಮಾಡಗತಿೀರಪ್ಪಾ ಅಂದ್ರ ಯಾರು ಬಂದ್ಕಷ ನಿಮ್ ಇದು ಮಾಡ ಮಾಡ್ತಾರೆ ಏನಪ್ಪಾ ಅಂದ್ರೆ ಕೈ ಗಿಡದ ಜಗ್ಗದು ತಳ ತರದು ನಿಮಗಾಗಿ ಏನಾರ ಇದು ಎಲಿಗೇಶನ್ ಹಚ್ಚದು ಅದು ಮಾಡ್ತಾರೆ ಮಂದಿ ಇರ್ತಾರೆ ಹಂಗೆ ಅಂತಿಲ್ಲ ನೀವು ಶ್ರಮ ಪಡ್ಬೇಕು ಯಾಕಪ್ಪ ಅಂದ್ರೆ ಶ್ರಮ ಪಟ್ಟೆ ಅಂದ್ರೆ ನಿಮ್ಗೆ ಖಂಡಿತವಾಗಿ ಅದ್ರ ಫಲ ಸಿಗ್ತದೆ ನೋಡಿ ಫಾರ್ಮ್ೌಸ್ ಹಾಕಿ ಳ್ಳದಿದೆ ಬಿಸ್ನೆಸ್ ಸ್ವಲ್ಪ ದಿನ ಕಷ್ಟ ಪಡಿ ಬಹಳ ಒಳ್ಳೇದಪ್ಪ ಅಂದ್ರೆ ಬಹಳ ಪ್ರಾಫಿಟೇಬಲ್ ಬಿಸ್ನೆಸ್ ಇದೆ ಅದು ಪ್ರಾಫಿಟೇಬಲ್ ಅಂದ್ರೆ ಬಹಳ ಅ್ರ ನೀ ಯಾಕಪ್ಪಂದರ ಕೆ ೆ ಓಕೆ ಮತ್ ಮಾತಾಡಮ್ಮ